ಹಲೋ ಮಾಡ ಹ ಬಾಬೂ ಹಲೋ ನಪ್ಪ ಇದು ಆರಾಮ ಇದೀಯಲ್
ಆರಾಮ ಎನಪಾ ನೀ
ಹಾ ಆರಾಮದ ಚಾಯಗಿ ಕುಡುದಿಲ್ಲೊ
ಇನ್
ಹಾ
ಹ್ಮ್ ಮ ಏನ ಇಲ್ಲಾ ಪಾ ಸುಮನ್ ಕೊತನಿ ನೀ ಮಾಡುತ್ತ
ಗ ಕಾಲೇಜ್ ಬಂದ ಹೋಗಿದ್ದಾರಪ ಯಾ ಕುಡಿದ ಬಂದಿ ನಿಂದ ಆರಾಮ ದೋಸ್ತ
ನಮ್ದನೆೆ ಎಲ್ಲರ ಪ ನಿಮ್ದರ
ಹಂದುಮ ಹಾ ಎಲ್ಲ ಇದ್ದೀಗ ಅಪ್ಪ ಕಾಣಸಲ ಎಲ್ಲಿದ್ದಿ ಕಾಣಸಲ್ ಗಟ್ಟ
ಇ ಕಡೆ ಮುಂಂಬೈ ಬಂದಿದೆ ಪಾಸಮ ಸೊಪ ತರಿಗಟಕೆ
ಮುಂಬೈ ಮುಂಬೈದ ಎಲ್ಲಿ
ಇಲ್ಲಿ ವಿರಾರ ಅಂದ ಬರ್ತಾ ಇಲ್ಲಿ ಹ್ಮ್ ಹ್ಮ್ ಹ್ಮ್
ಬಂಗಡಿ
ಒಂದು ವಾರ ಆಯ್ತು
ಓಪನ್ಲ್ಲಿ ಎಳ ಹೋಗಡ್ತಾರೆ ನೀವು ರೊಕ್ಕ ಅದಾವ ನೀ ಎಲ್ಲಿ ಹೋಗತೀರಂತ
ಮಾಮದಿದ್ದರು ಬಾ ಅಂದರು ಊಟಿದ್ದೆ
ಹ್ಮ್
ಹ್ಮ್
ಇಲ್ಲ ಮುಂಬಾ ಸುತಿ ಎತರಂಗರ
ಏನ್ ಅತನಲ್ಲ
ಹ್ಮ್
ಹ್ಮ್ ನೀವೇನ್ ನಡ್ಸನ್ ಮತ್ತೆ
ಹ್ಮಪ್ಪಾ
ಹ್ಮ್ ಏನಕಡೆ ಮಳೆದ ಆಗ್ಯದ
ಹ್ಮ ಅದೇ ಪಯ ಮ ಉಂದು ಎರಡ್ ಮೂರ್ ದಿನ ಆಯ್ತು ಇಪ್ಪತ್ತ ಮೂಂದ ತಾರೀಕ ಮೂವತ್ ತಾರಕ ಒಂದ ತಾರೀಕ ಆರ ತಾರೀಕ ಆಯತು ಹ್ಮ ಈಗ ನೋಡ್ರಿ ಮಾಡಿ ಸಣ್ಣ ಬರ್ತ ಚೆನ್ನಾಗಿ ದಾರ ನಾಕ್ಣಿ ಓದರ್ತ ಓಳ್ಸಡ್ದ
ಹ್ಮ್
ಹತ ಹ್ಮ್
ಹೌದಾ
ಹ್
ಅಲ್ಲ ಮುಂಬೈದ ಅಂತ್ರ ಮಳಿ ಬಂದ್ ಎಲ್ಲಾ ತುಂಬ್ಬಿಟ್ಟಾವ್ ನೋಡು ಪೂರ ನೀರೆಲ್ಲಾ ಇದ ಆದಂಗ ಇದೆ ಈಜು ಕೊಳ ಆದಂಗಗೆ ಇದೆ ಅಂತ ಪರಿ ಮಳಗ
ಹ
ಬಾ ಬಂದ ಅಲ್ಲಲ್ಲಿ ಟ್ರೈನಿಗೆ ಹೋದ ರೈಲ್ವೆ ಪಟ್ಟಿದ ಎಲ್ಲಾ ನೀರ್ ನಿಂತಾವ
ಕ ಕಾರಣ
ಟ್ರೈನ್ ಪ ರೇಲ್ವೆೇ
ಹ್ಮ್
ಹ್ಮ್
ಹ್ ಹೇಗ ನಾಂಗ್ ಬರ್ತರ ಬರ ಕಡೆ
ಟ್ರೈನ್ ಚಾಲೋ ರೈಲ್ವೆ ಅಂದ್ರ ನ ಅಂಗೆತ
ಹ್ಮ್ ಹ್ಮ ಬರ್ತಿ
ಚ ರೈಲು ಪತ ಚಾಲೋ ಆಗ ಮಾಡ
ಹ್ಮ ನೀ ಯ ಬರ್ತ ನಂದ ಯಾಗ ಬರ್ತೀನ ಅಂದ ನಿಂಗ
ಹ್ಮ
ನೆಟ್ವರ್ಕ್ ಇಲ್ ನೆಟ್ವರ್ಕ್ ಇಲ್ ನೆಟ್ವರ್ಕ್ ಇದದೆಲ್ವಾ
ನೊಂದುವಾರಪ್ಪ
ಹ್ಮ್ಮ ನಟೋರ್ಕದಲ್ ಬಾಜಾರ್ ನಟೋರ್ಕಲ್ಲ
ಸುಮಾರಲ್ಲಾ ನತ್ತಾರ ಬರುವ
ಮುಮ್ಮಾರ ಮತ್ತನ್ನು ಬಾರ ನರಐರಗ ನಲ್ಲ ಮುಬೈದ
ಹ್ಮ್
ಹ ಹ ಹ್ಮ ದು ಹೊಲ್ ಹೊಲ ಕಡೆ ಹೋಗಿಲ್ಲಾ ಮಳೆಗ ಬಂದತ ಹೊಲ್ ಕಡ್ ನಿ ಮುಲ್ ಕಡೆ ಹ ಮಟರ್ಕ್ಕೆ ದಲ ಬಾರ ಹ ಪಾ
ನಡವರ್ಕ್ದು ನಣಾ ಹೊಂಟೀನಿ ಇರಲಿ ಮನೆಗಿದ್ದ್ಯ ಈಗ ಮ್ಯಾಗ ಹೊಂಟನಿ
ಇಗ ಬೆಳಿದವಿ ಹಂಗ ನಿಮ್ ಕಡೆ
ನಮ್ ಕಡೆ ಬೆಳಿ ಅದು ಹಚ್ಚಾರ ಅಂತ ಬೀಜದದು ಊರ್ಯಾರ ಅಂತ ಅಂದಾರ
ಹ್ಮ್
ನ ನಾನ ಕಲ್ಲ ಪಕ್ಕಾ ಊರಿಗೆಗ್ ಹೋದ್ರ ಗೊತ್ತ ಆತದ ಹ್ಮ್
ಹಾ
ಹ ಬೀಜ ಊರಂತ
ಹ್ಮ್ ನವ್ನ ಇತ್ತು ಆನಂದ ರ ನಂದಸ
ನೀ ಊ ಕಯಲಾ
ಇಲ್ಲ ನಾ ಈ ಕಡೆ ಮುಂಬೈಗ ಬಂದ ನಲ್ಲ ಹೋಗಿಲ್ಲ
ಹ್ಮ್ ಹ್ಮ ಹರ
ಹ್ಮ್
ಈ ಊದ ಊರಾರ ಮನ್ಮನೆ ಅಂತ
ಹ್ಮ್ ಮನ್ನ ಊರಾರಂತ ಒಂದ್ ನಾಲ್ಕದ್ ದಿನ ಆಯ್ತಂತ
ಬೆಳಿಗಳ ಚಲೋ ಬರ್ತ ನಮ್ ಕಡೆ
ಏನ್ ಅಟ್ಟೊಂದ ಏನಿಲ್ರಿ
ಹ್ಮ್ ಅ ಹೆ ಇದು ಪರಿಸರ ಅದ ಕಡೆ ಮುಂಬೈ ಕಡೆ
ಎಲ್ಲ ಚಲ
ಹ್ಮ್ ಆಕಡೆ ಸಿಟ್ಟಿ ಎಲ್ಲರ ವಾಯು ಮಾಲನ್ಯ ಅದು. ದು ಆತಾ.
ಸ್ವಲ್ಪ ಹೆಚ್ಚಿಗಾದ್ರೀ ವಾಯುಮಾನಯ ಅದೆಲ್ಲಾ.
ಹ್ಮ ಬಕಿ ಕೇಳಾವ
ಹ್ಮ್
ನಿಮ್ ಕಡೆ ಅದೆಲ್ಲ ಹೆಂಗಾದ್ರಿ ಪರಿಸರದ.
ಹ್ಮ ಬ ನತ
ಒಳ್ಳೆೆಗೆಲ್ಲ ಚಲೋ ಇರ್ಕ್ತ ಬಿಡ್ರಿ.
ಹ್ಮ್ ಹ್ಮ್ ಸ ನ ಏನ್ ಕಮ್ಮಷ್ಟ
ಹ್ಮ್.
ಹ್ಮ
ಹ
ಮತ್ತ
ಮತ್ತೆ ನೀವ್ ಹೇಳ್ಬೇಕು.
ಹ್ಮ್ ಇವಾಗ ಪಿ ಯು ಸ್ ಮುಗುದದ್ ನಂದು.
ಹ್ಮ್.
ಡಿಗ್ರಿ ಮಾಡಬೇಕ್ ಇ ಡಿಗ್ರಿ ಸೈನ್ಸ್
ಏನ್ ಮಾಡಿದಿ.
ಹ
ಹ
ಹು ವಿಜ್ಞಾನ ಮಾಡಿದ್ದಿ.
ಹ್ಮ್
ಹ್ಮ ಹ್ಮ ಇದು ಬರ್ದಿ ಸಿ ಟಿ ಪರೀಕ್ಷೆ ಎಲ್ಲ ತೇರಿ ಇದು. ಒ ಅಗ್ರಿ ಪ ಇದು ಬರ್ತವಲ್ಲ ಪ್ರಾಕ್ಟಿಕಲ್ ಎಗ್ಜಾಮು ನೀಟು.
ಅದೇ ನಿಲ್ಲ
ಯಾವ್ ಯಾವ್ ಬರ್ತವೆ.
ಸಿ ಟಿ ಬರ್ದೀನಿ ಪ್ರಾಕ್ಟಿಕಲ್ ಬರ್ದೀನಿ ನೀಟ್ ಬರ್ದನಿ.
ಹ್ಮ್ ಎಲ್ಲಾ ಮಾರ್ಕ್ಸ್ ಎಷ್ಟ ಬಂದ.
ಪೋರ ಸಿಇಟಿ ಟೋಟಲಾ ನೂರ ಹತ್ತೆನ್ ಬಂದಾವ.
ಹ್ಮ ರಾಂಕ್ ಎಷ್ಟ್ ಅದ.
ದಿನಕ ಮೂವತ್ತೈದ್ ಮೂವತ್ತೈದು ಸಾವಿರದ.
ಯೌದ್ರಂಕ.
ಇಲ್ಲ ರೀ
ಹ್ಮ್.
ಹ್ಮ್
ಅದು ನರ್ಸಿಂಗ.
ಅದೊಂದ್ ಐವತ್ ರಿಂದ ನಲ್ವತ್ ಸಾವ್ರದ.
ಹ್ಮ್ ಬಿ ಎ ಸ್ಸಿ ಆಗ್ರಿ.
ಹಾ.
ಅವರ್ ಸೇರಿ. ಎರಡ್ ಸಾವ್ರ ಇನ್ನೂರದ.
ಮತ್ತ ಪ ಎಸ್ ಸಿ ಅಗ್ರಿ ಮಾಡಲ್ಲ ಬರ್ತಲ್ಲ ಇದು ಸರಿ
ಪ್ರಾಕ್ಟಿಕಲ್ ಮ್ಯಮ್ ಬರ್ಲ
ಹ್ಮ್
ಮತ್ ಹಾಕ್ತಿನಿ ನೋಡಾಮೇನ್ ದೊ ಹದಿನೈ ದ್ ತರಿಕ್ ಹದಿನೈದು ತಾರೀಕು ರಿಸಲ್ಟ್ ಅದ.
ಹೌದಾ
ಹ್ಮ
ಹ್ಮ್
ಅದೆ ಆಕ
ಹ್ಮ್
ಹ್ಮ್ ಮ ಕನ್ನಡ ಸ್ವಪ
ನೀ ಏನ್ ಮಾಡಿದೆ ಈಗ ಕಾಲೇಜಗಲ್ಲಿ ಮಾಡಿದೆ
ಹ್ಮ್
ನಾಳೆದ ಎಲ್ ಮಾಡಡಗೆ
ನಾವ್ ಕಾಲೇಜ ಇದು ಮಾಡಿ ಅಗ್ರಿಕಲ್ತೆ
ಹ್ಮ್ ಹ್ಮ್
ಹ್ಮ
ನಿ
ಬೀಳ್ಗಡಿ
ಹ್ಮ್
ಹ್ಮ
ನೀ ಬಾ ಮಾಡಕ್ ಕಾಣಿಸಸ್ತಲ್ಪ ನನ್ ಬೋಸ್ ಬಲ್ಲನು
ಯಾರು
ಹ್ಮ ಪ್ರಜಂತ ಪ್ರಜವಲ್ ದಾಡ ಲಿಂಗರಾಜ
ಹ್ಮ್ ಹ್ಮ್ ಆರಲ್ಲ
ಹ್ಮ್ ಭಗವಂತ ರಾಯ ಪನಿತ ಮಲ್ಲಿಕಾರ್ಜುನ್ ಗದ್ದಡ ಪ್ರದೀಪ ಅರ್ಜುಗೌಡ ಉಪ್ಪು ಕಾರ್ತಿಕ ಬಲ್ವಣ್ಣ ಆಮಂದಿರ
ಹ್ಮ
ಹ್ಮ ಮಾತ್ರಳ್ಳವರು
ಹಾ ಕುನ
ಯಾರ್ ಕ್ಲೋಸ್ ಇರ್ರದಾಗ
ಹ್ಮ್
ಯಾರ್ ಬೋಜಾರ ಆಕ್ು ಹತ್ತಿರ ಯಾರ ಎಲ್ಲಾರ ಹತ್ತಿರ ಯಾರ ಯಾರ
ಹ್ಮ್
ಹ್ಮ್
ಮತ್ತೆ ಹಳ್ಂತ ಎಲ್ಲ ನೀವ ಆಾಗತ್ತು
ಹ
ಅಲ್ಲೇ ಮುಂಬೈದ ನ್ ಮನ್ಗ
ವ ಅಲ್ಲ
ಹಾ
ನಾಡ ಚೊಂಡು ಬಾಳ ಉಂಟೇ ನ ಕಡೆ
ಈಗ ಮನೆ ಮೇನ್ ರೋಡಿಗಿಲ್ಲ ಸ್ವಲ್ಪ ಒಳಗದ ಅತ್ತೊಸ್ ಸೌಂಡ್ ಬರ್ಲಾಗ್ಯದ
ಬಸ್ತ ನ
ಹಾ ಹಾ